ಹ್ಮ್, ಆಯ್ತು. ನಿಂಗೆ
ಹ್ಮ್, ನಮ್ದು ಆಯ್ತು. ಏನ್ ಮಾಡ್ತಿದ್ರಿ?
ನಾನ್ ಹಿಂಗೆ ಸುಮ್ಮನೆ ಆಚೆ ವಾಕ್ ಮಾಡ್ತಾ ಇದ್ದೆ.
ಹೌದಾ
ಹ್ಮ್, ನೀವೇನ್ ಮಾಡ್ತಿದ್ರಿ?
ನಾವೂ ಅಡ್ಗೆ ಮಾಡ್ಬಿಟ್ಟು ಕೂತಿದ್ದೋ
ಹ, ಏನ್ ಇವತ್ತು ಸ್ಪೆಷಲಾ? ಸಂಡೆ ಸ್ಪೆಷಲ್
ಹೌದು
ಏನ್ ಸ್ಪೆಷಲು?
ಸ್ಪೆಷಲು, ಮಟನ್ ಸಾಂಬಾರು, ರೈಸು, ಮುದ್ದೆ
ಬ ಲಾಟರಿ
ನಿಮ್ ಮನೇಲಿ?
ನಮ್ ಮನೇಲಿ ನಾಟಿ ಕೋಳಿ ಸಾಂಬಾರು, ಮುದ್ದ ಮತ್ತೆ, ಚಪಾತಿ, ರೈಸ್, ಹ್ಮ
ನಾಟಿ ಕೋಳಿ ಸಾಂಬಾರು, ನಮಗೂ ಫೇವ್ರೇಟು
ಹ್ಮ್, ನನಿಗಂತೂ ತುಂಬಾ ಇಷ್ಟ.
ಹ್ಮ್, ಅದ್ರ ಜೊತೆ ಮುದ್ದೆ ಇದ್ರೆ ಇನ್ನು ಸೂಪರ್ ಆಗಿರುತ್ತೆ
ಹ್ಮ್, ನಮ್ ನಮ್ಮಮ್ಮ ನಮ್ಮ ಮನೇಲಿ ಒಬ್ರು ಚಪಾತಿ ತಿಂತೀರ, ಒಬ್ರು ಮುದ್ಧೆ ತಿಂತಿ ಯಾರ ಏನ್ ತಿಂತಾರೆ ಅಂತಾನೇ ಗೊತ್ತ ತ್ತ
ಹಾ
ಹ್ಮ್. ಅದಕ್ಕೆ ಒಬ್ರಗ್ ಮುದ್ದೆ, ಒಬ್ರಗ್ ಚಪಾತಿ ಮಾಡಿ ಇಟ್ಟೈತೆ ಕಿನ
ನೀವೇನ್ ತಿಂತೀರಾ? ಮುದ ಹ್ಮ್ಮ ಕಂಬಿನಷ ಚೆನ್ನಾಗಿರುತ್ತೆ
ಹ್ಮ್, ಅಂದ್ರೆ ನಾನೇನ್ ತುಂಬಾ ದೊಡ್ದ ಮುದ್ಧೆ ಏನ್ ತಿನ್ನಲ್ಲ, ಸಣ್ಣದಾಗ್ ಕಟ್ಟುತ್ ಅಮ್ಮ ಚಿಕ್ ಮುದ್ಧೆ ತಿನ್ನಕೊಂಡ ಮೇಲೆ ಒಂದ್ ಚಪಾತಿ ತಿಂದ್, ಮೇಲೆ ಒಂದ್ ಸ್ವಲ್ಪ ರೈಸ್ ತಿಂತೀನಿ.
ಹ್ಮ್, ಸರಿ ಮತ್ತೆ ಏನು ಮಾಡಂಗಿಲ್ಲ ಇನ ಅ ಊಟ ಆದ ತಕ್ಷಣ ಏನಾದ್ರೂ ಸ್ವೀಟ್ ತಿನ್ನಿ. ಸರಿ ಹೋಗುತ್ತೆ, ಅಲ್ಲಿಗೆ ಅಲ್ಲಿಗೆ ಹ ಹೌದಾ ಸರಿ ಮತ್ತ ಮತ್ತೆ ನಿಮ್ದ ಯಾವ ಹೀರೋ ಇಷ್ಟ ತ್ತ
ಹೀರೋ ಪುನೀತ್ ರಾಜ್ ಕುಮಾರ್ ಅಂದ್ರೆ ಇಷ್ಟ ಚಾ
ಓ ಹೌದಾ ಹ್ಮ್ ಅವ್ರ ಮೂವಿ ಯಾವ್ದು ಸಿಕ್ಕಾ ಬಟ್ಟೆ ಇಷ್ಟ ಆಗದ್ ನಿಮ್ಗೆ ಓ ಸಕ್ಕ ಸಕ್ಕತ್ತಾಗೈತೆ ಮಾತ್ರ ಮೂವಿ
ಹ್ಮ್ ಹ್ಮ ನಾನು ಕೌಂಟ್ಲೆಸ್ಸು ಹ್ಮ್ ಹ
ನಂಗ ಸಿಕ್ಕಾಪಟ್ಟೆ ಇಷ್ಟ ಮಿಲನ
ಮಿಲನ ಹ್ಮ್ ಅದು ಬೇಜಾರಾಗಲ್ಲ ಎಷ್ಟು ಸಲ ನೋಡಿದ್ರುನು ಹ ಅಂದ್ರೆ ಹ್ಮ ಫಾಸ್ಟ್ ಮೂವಿ ಯಾವುದೇ ನೋಡುದನು ಬೇಜಾರಾಗಲ್ಲ ಹ್ಮ್ ಮತ್ತೆ ನೋಡ್ಬೇಕು ಅಂತೂ ಎನ್ಸುತ್ತೆ
ಏ ಅವ್ರ ಮೂವಿ ಮಾತ್ರ ಅಲ್ಟಿ ಅದ್ದ ಚೈಲ್ಡು ಚೈಲ್ಡು ಮೂವಿನೂ ಅಷ್ಟೇನೆ
ಯುವರತ್ನ ಅಂತ ಸೈ ರಾಜಕುಮಾರ ಕೇಳಂಗೆ
ಹಾ ಹಾ ಹಾ ಹಾ ಬಸ್ ಅಷ್ಟು ಮೂವಿ ಐ್ತಲ್ಲ ಅಪ್ಪು ಮೂವಿ
ಹ್ಮ್ ಹ ಅಪ್ಪು ಮೂವಿ ಅಂತು ಇರಂತ ಒಂದು ಡ್ಯಾನ್ಸ್ ಸಾಂಗು ನೋಡಕ್ ಕ್ಯಾರೆಟ್ ಕನ್ಸಲ
ಹೌದು ಅಪ್ಪು ಅಭಿ ಆಕಾಶ್ ಎಲ್ಲಾ ಅಷ್ಟೇನೆ ಚಿಂದಿ ಮಾತ್ರ
ತುಂಬಾ ಚೆನ್ನಾಗ್ ತೆಗಿತಾರ್ ಪಾಪ ಅವರು ಇನ್ನ ಇರ್ಬೇಕು
ಇರ್ಬೇಕಿತ್ತು ನಿಜಾ
ಆಕ್ಚುಲಿ ಅವರು ಇಲ್ಲ ಅಂತಾನ ಅ ಅಂತಾನೇ ಅನ್ ಅವರ ಇದ್ದಾರೆ. ಇಲ್ಲ ಏನು ಅನ್ಸಲ್ ಏನ್ ಒಟ್ಟು ಇದಾರೆ ಹ್ಮ ಎಲ್ಲಾ ಈರೋಸ ಒಂದ್ ಫಂಕ್ಷನ್ಗಂತ ಬಂದ್ಮೇಲೆ ನಮ್ ಬಾಸ್ ಎಲ್ಲ ಇನ್ವೈಟ್ ಮಾಡತ ಇದ ಇವಾಗ ನಮ್ ಬಾಸ್ ಇಲ್ಲಲ ಯಾರಾದ್ರು ಫಂಕ್ಷನ್ ನಡ್ತಿದ್ರ ಅವರು ಅವ್ರನ್ನ ಇನ್ವೈಟ್ ಮಾಡಿಲ್ಲಂದ್ರೆ ತುಂಬಾ ಬೇಜಾರ್ ಆಗುತ್ತೆ.
ಹೌದು ಏ ನಾನಂತು ಟೈಮ್ ಅಲ್ಲಿ ಮೂರ್ ದಿನ ಊಟ ತಿಂದಿನೇ ಬಿಟ್ಬಿಟ್ಟಿದೆ. ಆಯ್ತನೇ ಇರಲಿಲ್ಲಾ ಹ್ಮ್ ಸಿಕ್ಕಬ ಇಷ್ಟ.
ಹ ಅದೇ ಮತ್ತ ಬೆಸ್ಟ್ ಜೋಡಿ. ನನಗ್ ಬೆಸ್ಟ್ ಜೋಡಿ ಅಂತ ಅಂದೇ ಆ ವಿರಾಟ್ ಮತ್ತೆ ಅನುಷ್ಕಾ. ಅದ್ ಬಿಟ್ರೆ ಅ ಇವ್ರುದು. ಯಾರಪ್ಪ ಅದು ಅವ್ರ ನೇಮೆ ಮರ್ತ ಹೋಗ್ ಯಶ ಮತ್ತು ರಾಧಿಕಾ.
ಹ ಓ ನಂಗೂನು. ಧಿಕಾ ಸಿಕ್ಕಾಪಟ್ಟೆ ಇಷ್ಟ. ರಾಧಿಕಾ ಪಂಡಿತ್ ತುಂಬಾ ಇಷ್ಟ. ಹ್ಮ್ ಅವಳು. ಇದ್ದು ಪುನೀತ್ ರಾಜ್ಕುಮಾರ್ ಜೊತೆ ಮೂವಿ ತಗ್ದಾಳಲ್ಲಾ ದೊಡ್ಡ ಮನೆ ಹುಡ್ಗ. ಅದಂತೂ ಅಲ್ಟ ಅವಳ ಡೈಲಾಕೂ ಮತ್ತೆ ಬೈಕ್ ಓಡ್ಸೋದು ಅವೆಲ್ಲ. ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗ ಆಕ್ಟ್ ಮಾಡ್ತಾಳ ಅವಳೊಂಂತರ. ಹ್ಮ್ ಮತ್ತೆನ್ನೇನು?
ಏನಕ್ಕೆ
ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತ ಇತ್ತು.
ಓ ಮ್ಯಾಚ್ ಐತೆ ಬಿಗ್ ಬಾಸ್ ಏಂಟ್ರಿ ಮತ್ತೆ ಬಿಗ್ ಬಾಸ್ ಹೋಗುತ್ತೆ ಮ್ಯಾಚ್.
ಹ ಹೆಂಗೋ ಒಂದು ಟೈಮ್ ಪಾಸ್ ಆಗಕ್ಂತೂ ಬರ್ತೈತೆ.
ನಮಗ್ ಹೆಂಗಂದ್ರೆ ಸೆಮ್ ಎಕ್ಸಾಮ್ ಇರುತ್ತೆ. ಇವಾಗ ಮ್ಯಾಚ್ ಇತ್ತು ಅಂದ್ರೆ ಫಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗತ್ತೆ ಅನ್ಕೊಳ್ಳಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತ ಆಗ್ತಿತ್ತ. ಬಿಗ್ ಬಾಸ್ ಹೆಂಗೆ ಎಂಡ್ ಆಗುತ್ತೆ ಆಾಗ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಕ್ಸಾಮ್ ಹೆಂಗ್ ಆಗುತ್ತೆ ಮತ್ತೆ ಎಕ್ಸಾಮ್ ಎಂಡ್ ಆದ ತಕ್ಷಣ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮ್ಯಾಚ್ ಎಂಡ್ ಆಗುತ್ತೆ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ
ಅಯ್ಯೋ ಆದ್ರೂ ಮ್ಯಾಚ್ ಅಂತೂ ಅಲ್ಟಿ ಆಗಿತ್ತು ಅಂದ್ರೆ ಸಲ ಬಿಗ್ ಬಾಸ್ ಅಲ್ಲಿ. ಪಬ್ಲಿಕ್ಗ್ ಬಿಟ್ಟಿದ್ದಾರೆ. ನೋಡೋಣ ಪಬ್ಲಿಕ್ ಇಂದ ಯಾರು ಹೋಗ್ತಾರೆ ಏನು ಎತ್ತ.
ಹ್ಮ್ ಅಂದ್ರೆ. ಸೆಲೆಬ್ರಿಟಿಸೆ ಜಾಸ್ತಿ ಅವ್ರ ಹತ್ರ ದುಡ್ಡು ಇರುತ್ತೆ. ಇದರು ಮತ್ತೆ ಬಿಗ್ ಬಾಸ್ಗೆ ಹೋಗೋದು ದುಡ್ಡು ಮಾ.
ಹೌದು ಅದಕ್ಕೆ ಈ ಸತಿ ಪಬ್ಲಿಕ್ಗೆ ಬಿಟ್ಬಿಟ್ಟ್ರಲ್ಲ ಯಾರ. ತಾರೆ ಏನು. ಹ್ಮ್ ಲಾಗ್ ಮಾಡೋರು ಹೋಗ್ಬೋದು. ಟು ಮಮಲಿ ಯಾರಾದ್ರರುನು ಹ್ಮ್. ಏನೇನು
ಕೇಳಿಸ್ತಿದೆನಾ
ಹೇಳಿ ಹೇಳಿ
ಹೋಗಡ್ತ ಹೇಳಿ
ನೀನ್ ಸಮಮಾಚಾರ.
ಏನಿಲ್ಲ ನೀವ ಹೇಳಿದ್ರೆ ಕೇಳ್ಬೋದು.
ನೀವ್ ಯಾವಾಗ ಕಾಲೇಜ್ಗೆ ಹೋಗ್ತೀರಾ.
ನಾನು ನೋಡೋಣ. ಟೈಮ್ ಅಂದ್ರೆ ಟೆನಿಂಗ್ ಅಷ್ಟೇ ಕೊಟ್ಟಿದ್ದು. ಅದಕ್ಕೆೇ ನೋಡೋಣ ಸಲ ಬರೋದು ಮಂಡೇ ಅಂತ ಹೇಳಿದ್ದಾರೆ. ಹ್ಮ್.
ಇನ್ ಸ್ಕಾ ಕಾಲೇಜ್ ಸ್ಟಾರ್ಟ್ ಆದ್ರೆ ಇನ್ ರಜೆ ಏನ್ ಸಿಗಲ್ಲ ನಿಮ್ಗೆ.
ರಜಾ ಸಿಗಲ್ಲ ಸಿಕ್ಕ್ರೇ ಮಾಮೂಲಿ. ದಸರಾ ಸಿಗ್ಬೋುದು ಇಲ್ಲಾಂದ್ರೆ ಈ ತರ ಹಬ್ಬ ಸಿಗ್ ಸಿಗಬೋದು.
ಹಾ.
ಹ್ಮ್ ಅಷ್ಟೇ ನೀವ ದಸರ ನೋಡ್ತೀಯಾ.
ಹಾ ನೋಡಿದ್ದೀನಿ.
ಹ್ಮ್.
ಅಂದ್ರೆ ಹಹ. ಸುತ್ತಾಡಕ್ ಹೋಗಿದ್ದೀವಿ ದಸರಾನೇ ನೋಡಕ್. ಅದಕ್ಕೆ ಹೋಗಿಲ್ಲ
ಡೈರೆಕ್ಟ್ ಆಗಿ ನೋಡ್ಬೇಕು ಒಸೆಂಗ ಹೋಲಿಕೆ ಇಲ್ಲ ಚೇಂಬರ್ ಗೆ ಕರಕೊಂಡು ಹೋದೆ ನಾನೆಲ್ಲ ನೋಡಿದೀನಿ ಹ್ಮ್ ಅಂಬಾರಿ ತಗೊಂಡ್ ಹೋಗೋದ್ ನೋಡಿಲ್ಲ ನೋಡ್ಬೇಕು ಕೊದಂಚಲ್ಲ ನಐ ಬಿ
ಹ್ಮ್
ಹ್ಮ ನಾನು ಅದನ್ನ ನೋಡಿಲ್ಲ ನೋಡ್ಬೇಕು ಅಂದ್ರೆ ಆನೆ ಎಲ್ಲ ಓಡಾಡದು ಅದೆಲ್ಲ ನೋಡಿದೀನಿ ಬಟ್ ಅಂಬಾರಿ ಹೊತ್ತು ಹೋಗೋದು ಕರ್ಕೊಂಡು ಹೋಗುತ್ತಲ ಅದ ಯಾವ್ದು ನಾನು ನೋಡಿಲ್ಲ ಇಲ್ಲ ಅಂದರೆ ಫುಲ್ ರೇಶ್ ಇರುತ್ತೆ ಎಲ್ಲಿ ಹೋಗೋದು ಸಾಕಾಗುತ್ತೇ ಅಲ್ಲಿ ಕಾಲು ಇಡೋಕೆ ಎಕೇ ಜಾಗ ಇರಲ್ಲ
ಏನು ಅಂದರೆ ಫ್ರೆಂಡ್ಸ್ ನೀನು ಜೊತೆ ಹೋಗ್ಬೋದು ಮಾಮೂಲಿ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ತಿೀವಿ ಅಂದೆ ಸ್ವಲ್ಪ ಜನ ಫ್ರೆಂಡ್ಸ್್ದ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ಯಾರದು ಆದರು ಗೊತ್ತು ಇರೋರು ಇದ್ದರೆ ಇದ್ದರೆ ಅವರು ನಮಗ್ ಟಿಕೆಟ್ ಕೊಡ್ಸ್ಕೊಕೊಟ್ಟರೆ ಆರಾಮಾಗಿ ನೋಡ್ಬೋದು
ಹಂಗಾದ್ರೆ ಹೋಗ್ಬೋದು ಬಟ್ ಯಾರು ಅಷ್ಟೊಂದ ಗೊತ್ತಿರೋರು ಅಂತ ಯಾರು ಇಲ್ವಲ್ಲ
ಹೌದು
ಮತ್ತೆ ಇನ್ನೇನು ನೀವೇ ಹೇಳಿ ಏನಾದ್ರೂ
ಹ್ಮ್ ಹ್ಮ ಏನಿಲ್ಲ ನೀವೇ ಹೇಳಿದರೆ ಕೇಳಿತೀನಿ ಕೇಳಿಬೇಕು ಹೂ ಈವತ್ತಿನ ಡೇ ಅಂತೂ ಫುಲ್ ಬೋರಿಂಗ್ ಡೇ ತರ ಆಗ್ಬಿಟ್ಟಿದೆ.
ಒಹ್ ಏಕೆ ಏನಾಯ್ತು?
ಕೆಲ್ಸ ಮಾಡು
ನಿದ್ದೆ ಆಗಯ್ತೆ. ಕೆಲ್ಸ ಮಾಡ್ದೆ ಮಲ್ಕ್ ಒನ್ ಡೇ ನೋಡ್ತೀರಾ ನೀವ್ ಇವತ್ತು. ಹ್ಮ್ ಅಷ್ಟೇ.
ಹ್ಮ್ ನಮ್ದು ಅದೇನೆ. ಪಾನ್ವರನ್ ತ್ರೀವ್ ನನ್ ತಂಗಿ ಅಲ್ಲ. ನಾನ್ ವೆಜ್ ಐಟಮು ಅದು ಇದು ಎಲ್ಲಾ ಮಾಡ್ಬೇಕು. ಬೆಳಿಗ್ಗೆ ತಿನ್ ಟೀ, ಮಧ್ಯಾನ ಊಟ ಸಂಜೆ ಊಟ ಆಯ್ ಎಲ್ಲಾ ಪ್ರಿಪೇರ್ ಮಾಡ್ಬೇಕಲ್ಲ.
ಹ್ಮ್ . ಇನ್ನೇನ್ ಮತ್ತೆ?
ಮತ್ತೇ ಇನ್ನೇನು?
ಹೇಳಿ ಏನಾದ್ರೂ ಕೇಳಣ.
ಮೂವೀಸ್ ನೋಡ್ ತಿರ ಅಲ್ಲ ನೀವು.
ಹ್ಮ್ ಆಲ್ಮೋಸ್ಟ್ ನೋಡ್ತೀನಿ.
ಹಾ ಯಾರ ಯಾರ್ ಮೂವಿ ಎಲ್ಲಾ ನೋಡ್ತೀರಾ?
ಹ್ಮ್ ಎಲ್ಲಾರ್ದು ಮೂವಿಸ್ ನೋಡ್ತಿನಿ. .
ನನ್ಗು ಇಷ್ಟ ಹಾರರ್ ಮೂವಿ ನೋಡಕೆ. ಆದ್ರೇ ಒಬ್ಬರೇ ಇದ್ದಾಗ್ ನೋಡಕ್ ಆಗಲ್ಲ ಭಯ ಆಗತ್
ಹ್ಮ್ಮ್. ನಮ್ಗೆಲ್ಲಾ ಆತರಾ ಎಲ್ಲ ಇಲ್ಲ ಯಾರ್ ಇರ್ಲಿ ಇಲ್ದೆೇ ಇರ್ಲಿ ನಾನ್ ನೋಡ್ತೀನಿ.
ಹಾ. ಹೌದಾ ತುಂಬಾ ಧೈರ್ಯ ಇತ್ತ್.
ಹ್ಮ್ಮ್.
ಹ್ಮ್.
ಸರಿ ಮಾಡ್ತೀನಿ ಆಯ್ತು. . .